ಹಲೋ
ಹಲೋ
ಹಲೋ ದಾಸಗಿದೆಯಾ
ಚಾ ಆಗ್ಯದ್ರಿ ನಿಮ್ರೀ
ಚಾ ಆೈತ್ ನೋಡ್ರಿ ಏನ್ ನೀವ ಏನ್ ಮಾಡ್ತಾ ಈಗ ಎಲ್ಲಿದ್ದೀರಾ
ಏನ್ ಇಲ್ಲ ಇಲ್ಲೇ ಕೂತಿದೀವ್ರಿ
ಹ್ಮ್ ಆರಾಮ ಆರಾಮಿದ್ದೀರಾ ನೀವು
ಹಾ
ಹ ಅರಾಮದೇವು ನೀವ ಏನ್ ಮಾಡ್ತಾ ಇರೋದು ಈಗ
ಹ ಸುಮ್ಕೂತವ್ರೆ
ಹ್ಮ್ ನಿಮ್ಮ ಊರಲ್ಲಿ ಮಳೆ ಬೆಳೆ ಹೇಗಿದೆ
ನಮಾ ಊರಾಗ ಇಲ್ಲ ರಿ ನಿಮ್ ಊರಾಗ್ರಿ
ನಮ್ಮೂಊರಲ್ಲಿ ಮಳೆನೂ ಇಲ್ಲ ಬೆಳೆನೂ ಇಲ್ಲ
ಏನು ಇಲ್ಲಮ್ಮ ಯಾತ್ರೆ
ಹ್ಮ್ ನೀವು ನೀವು ಯಾವ ಕ್ಲಾಸ್ ಹೋಗ್ತಾ ಇರೋದು ಕಾಲೇಜ ಏನ್ ಕ್ಲಾಸ್
ಕಾ ನಮ್ದ ಕಾಲೇಜ್ ಮುಗ್ದತ್ರಿ
ಹ್ಮ್
ಹಾ ರೀ ಈಗ ಇದು ಮಾಡಾತವರಿ
ನೀವು ಏನ ಮಾಡ್ತಾ ಯಿರೋಡು ವರ್ಕ್ ಈಗ
ಹೊರ್ಕ್ ರೀ ಈಗ ಎಂ ಟಿ ಬಿ ಶಿ ಮಾಡಾತೇವ್ರೀ
ಎನ್ ಟಿ ಪಿ ಸಿ ಅಂದ್ರೆ ರೈಲ್ವೆ ಇಲಾಖೆ ಒಳಗೆ
ಇಲ್ರಿ ತರ್ಮಲ್ ಒಳಗ್ರಿ
ಹಾ ಹಾ ಹಾ ತಾರ್ಮಲ್ ಒಳಗೆ ಹ ಪೇಮೆಂಟ್ ಪೇಮೆಂಟ್ ಚಲೋ ಇದಿರ್ಬೇಕ ಅಲ್ಲಿ
ಪೇಮೆಂಟ್ ಒಂದು ಹದಿನೆಂಟ ಐತೆ ರೀ
ಹ್ಮ್ ಹೌದು ನೀವು ರಿಚ್ ಅಂತಲ್ಲ ಊರನೊಳ್ಗೆ
ನಾ ನಾವೇನ್ ರಿಚ್ಇಲ್ರಿ
ನಮಗೆ ಒಬ್ಬರು ಹೇಗೆ ಹೇಳಿದ್ದರು
ಹಾ ರೀ
ನೀವು್ ರಿಚಯಿದ್ದೀರಾ ಅಂತ
ಏನ್ರಿ ನಾವು ರಿಚ್ ಇಲ್ರಿ
ಯಾಕೆ ಹನಗಂಡಿ ಅವಿನಾಶ್ ಹೇಳಿದ್ನು
ಹಾ ಹಾ ಹಾನಗಂಡಿ ಅವಿನಾಶ್ ರಿ
ಅವ ಏನ್ ಆಗಬೇಕು ನಿಂಗೆ
ಯಾರ ವಿನಾಶ್ರೀ ದೋಸ್ತ ಆಬೇಕ
ದೋಸ್ತ್ ಅವನ ಜಮೀಹ ಹಚ್ಚಿ ಅಂತ
ಹಾ ರೀ ಜಿಮ್ಮಿನ್ ಹೆಚ್ಚ್ಯಾರೀ
ಬಾಡಿ ಬಿಲ್ಡ್ ಮಾಡ್ತಿದ್ದಾನೆ
ಹಾಂ ಬ ಹಾ ರೀ ಬಾಡಿ ಇದು ಇದು ಮಾಡತ್ತನ್ ಟ್ನೆಸ್ ಆಗ್ಬೇಕತ್ ಮೇ ಅನ್ರಿ
ಈಗ ಬಾಡಿ ಬಿಲ್ಡ್ ಮಾಡಿ ಏನ್ ಮಾಡೋದ ನಾ ಮುಂದೆ
ಮುಂದ್ ನ್ನಲ್ರರಿ ಮೈ ಬಿಟ್ಟು ಗೊತ ಅದೆಡ ಬಗತ್ರಿ ಮ್ರರಿ
ಹ್ಮ್ ಅವಂದು ಊಟ ಅದು ಬಾಳ ಮಾಡ್ತಾನಂತೆ
ಹಾ ರೀ ಊಟಾ ಬರೀ ಹೊರ್ಗಿನ್ ತಿಿನಾಕ ಕಾಣಿಸತನ್ೀ ಬರ
ಹಂಗೂ ಎಗ್ರಾಸ ಬರ ಹೊರಗಿಂದ ಊಟ ಬೇಕಂತೆ
ಹಾ ರೀ ಹೊರಗಿಂದ ಊಟ ಬ ರೀ ಅವ್ನಿಿಗೆ ರೀ
ಹ್ಮ್ ಹೌದು ಹ ನಿಮ್ಮ ಊರಲ್ಲಿ ಯಾವ್ಯಾವ ತರ ಬೇಳೆ ಬೆಳೆಯುತ್ತಾರೆ
ಮುರಾಗ್ರಿ ತೊಗರಿ ಉಳ್ಳಾಗಡ್ಡಿ ಜಾಳ ಗೋಧಿ
ಹ್ಮ್ ಈಗ ಬಿತ್ತಿದ್ದಾರೆ ನಿಮ್ಮೂರಲ್ಲಿ
ಇಲ್ರರಿ ನಮ್ ಉಊರಾಗ ಏನು ಬಿಟ್ಟಿಲ್ರಿ ನಾರೀ
ಮಗ
ಏನುೂ ಬಿತ್ತಲ್ರಿ ನಮ ಊರಾಗ್ರಿ ಮಳಿ ಆಗಿಲ್ರಿ ನಮ್ ಊರಾಗಿನ ಮಳಿ ಆಗಿಲ್ರಿ ಮಳಿ ಮಳಿ ಆಗನ್ಲ ಬಿತ್ತ
ಓಕೆ
ಹಲೋ ರೀ
ಮತ್ತು ಆಗಿಲ್ವ
ಇಲ್ರಿ ನಮ್ ಊರಾಗ ಮಳಿ ಆಗಲ್ರಿರಿ
ಹ
ಈ ಮಿ ಆಕಣ ಹ ರೀ ಹಲೋ
ಹಲೋ
ಹಲೋ ರೀ ಹಾ ರೀ ಹೇಳ್ರಿ
ನಿಮ್ದು ಚಾ ಆಗಿದ
ಹಲೋ ರತಿಯ ಸಾ ಹಾ ನಮ್ ಚಾ ಆಗೇತ್ರಿ ನಿಮದ್ರಿ ಹಾ ಆಗೇತ್ರಿ ಹಾ ಏನ್ ನೀವ ಏನ ಬಿತ್ತಿಲ್ರಿ ಹೊಲ್ದಾಗ್ರಿ
ನಾವು ಇನ್ನುೂ ಅಲ್ಲಲ್ಲಿ ಬಿತ್ತಿಲ್ಲ ಉಳುಮೆ ಮಾಡಬೇಕು ಹೌದು ನೀವು ಅಲ್ಲಲ್ಲಿ ಏನಾದ್ರೂ ಉಳುಮೆ ಮಾಡಿದ್ದೀರಾ
ಇನ ಏನು ಇಲ್ರರಿ ಮಳಿ ಆಗುತ್ನ ಕುತ್ರಿ
ನಿಮ್ಮದು ತೋಟ ಇದೆ ಆ ಏನು ಏನು ಎ ಲವಣಿ ಹೆಂಗೆ ಹೊಲ್ದ ಮಾಡ್ಕೊಂಡೀರ
ನಮ್ತ್ ಆಟ ಎಲ್ರಿ ಹಿಂಗ ಇ ಐತ್ರಿ ಒನ ಬೇಸಾಯ ಏನೆಲ್ಲಾ ಐತ್ರಿ
ಹ ನಿ ನಿಮ್ಮ ಹೊಲದ ಬಂತ
ಹಾ ಡೋನಿ ಐತ್ರಿ ಒಂದ ಗೋಡದ ಡೋನಿ ಐತ್ರಿ
ಹಾ ಅವ ತಾರೆಂತೆಲ್ಲ
ಹಾ ರೀ ಕಿನಲ್ ನೀರ್ ಬಿಡ್ತಾಾರೀ ಈ ಕಿನಲ್ ನೀರ್ ಈಗ್ ಬಿಟ್ಟಲ್ರಿ
ಬಿಸ್ನೆಸ್ ಮಾಡ್ತಿದೀರಾ
ಯಾವ್ದು ಬಿಸ್ನೆಸ್ ಮಾಡದಿಲ್ಲ ನೀವ ಹೋಗಬ್ರ ಯಾವ ಒಂದ ಬಿಸ್ನೆಸ್ ಬ
ಮ ಅಷ್ಟು ಹೇಳಿದ್ರೆ ನು ಅಷ್ಟ್ರೊಳಗೆ ಎಸ ಹಾಕಿ ಕೊಡುತ್ತೇನೆ
ಹ ನಾ ಐದ್ ಲಕ್ಷದಾಗ ಹೇಳ್ತಿ
ಐದು ಲಕ್ಷ ಇದ್ದರೆ ನೀವು ಕುರಿ ಸಾಕಾಣಿಕೆ ಮಾಡ್ಬೋುದು
ಹ್ಮ್ ಕುರಿದ ಏನ್ ಏನ್ ಮಾಡ್ಬೇಕ್ರಿ ಯಕ್ರೀ
ನೀ್ದ ಜಾ ಇದ ಇದಯಾ
ಹಾ ಜಾಗ ಐತ್ರಿ
ನಿಮ್ದು ಒಂದ್ ಮೂರು ಗುಂಟೆ ಜಾಗಿದ್ರೆ ಸಾಕು ಅದರಲ್ಲಿ ಕುರಿ ಸಾಕಾಣಿಕೆ ತುಂಬಾ ಚೆನ್ನಾಗಿ ಮಾಡಬಹುದು ಬಷ ಹ
ವು ಹೇಳ್ಕೊಳ್
ಈಗವು ಒಂದು ಮೂರು ಲಕ್ಷೊಳಗೆ ಒಂದು ಸರ್ಟ್ ಬಡೆಯಬೇಕುತ್ತದೆ
ಹಾ ರೀ
ನೀವು ಸಡ್ಡು ಒಡೆದ ಮೇಲೆ ಒಂದು ಹತ್ತು ಒಂದು ಹತ್ತತ್ತು ಸಾವಿರ
ಒ ಹೇಳ್ಯ್ರಿ ಒ್ರಏನ್ ಜಾಗ ಅಏನ್ ಹೇಳಲ್ ಗಾಡಿ ಸರ ಉಗ
ಇಪ್ಪತ್ತು ಕುರಿ ಆದ್ಮೇಲೆ ಮಾರಿ ಬಿಿಡೋದ ಅವನು
ಅವ್ರಸ ಬಿಸಿನಸ್ ಮಾಡೋಬೇಕ
ಹ ಅದ್ರಲ್ಲಿ ತುಂಬಾ ಒಳ್ಳೆಯ ಪ್ರಾಫಿಟ್ ಇದೆ ನೀವು ಮಾಡ್ಬೇಕಾಗುತ್ತದೆ ನೋಡಿ
ಹ್ಮಲ್ ಅವರು ಬಾಡಿಗೆ ರಮೇಶ್ ಅವ ಬಿಗೆಪ್ಪ ಲೋ ರೀ ಬಾಡಿ ಅವರ ಬಾ ಅದ್ರೀ ಅವ್ರು ಏನ್ ಮಾಡಾತಾರ ಜ ಮಂಜವ ಕೆ
ಅವ್ರ ಅವ್ರದ ಅವರು
ಶೇಂಗಾ ಹಾಕಿದಾರ ಅವ್ರ ಅಲ್ದ ಶೇಂಗಾ ಹಾಕ ಗಾ ಕಂಡಷನ್ ಮಾಡತ್ತು ಸರಿ ಶೇಗಾಕ್ಯಾರತ್ಂದ್ರಿ ಮನ್ಯ ರ ಇವ್ರ ಹೇಳಿದ್ರಿ ಅವ್ರ ಇಲ್ಲಿ ಸ
ಇದ್ರೋ ನಿಮಗೆ
ನಮಗೆ ಶ್ರವಣ ಶ್ರವಣ್ ಶ್ರವಣ್ ಸರ್ ಹೇಳ ಹಾ ಹಾ ರೌ ಯ್ರ ಅರವತ್ತತ್ತುಸ ಅದ ಸರ್ ಅವರು ಅವರು ಮಸ ಎಕರೆ ಇದಾ ಅವರು ಾಕ್ಷಿ ಮತ್ತ ಯಾವ್ರ್ದ ಒಂದು ಹಂಡ ತಡ್ ಬಿಜನೆಸ್ ಹರ ಮ
ಬೆಳ ದಾಕ್ಷ ಹ ಹ ಹ್ ಹ